ಹಲೋ.
ರಿಯಾ
ಹಾ ಕೇಳ್ಬಕುಂತತಿ ಹೇಳಪ್ಪ ಸಾಹುಕಾರ.
ಏ ನಾವೆಲ್ಲಿಂತ ಸೌಕಾರ್ರೀ ನೀವೇ ಸೌಕಾರಿ ಈಗ.
ಹ್ಮ್ ಹೇಳಿ ಅದಾರಿ ಮನಿ ಮುಂಚಿತ್ಪಾನಿ ಏನಡ ಸಮಾಚಾರ ಏನಿಲ್ಲ.
ಆ ಮತ್ತೇನಿಲ್ಲಪ್ಪಾ ಅದೇ ಒಂದು ಕಲ್ಕತ್ತಾದಲ್ಲಿ ಒಂದು ಎರಡು ಪ್ಲಾಟ್ ತಗೊಂಡಿದನಲ್ಲ ಒಂದು ಒದ್ ವರ್ಷ.
ಹಾ ಹೌದ ಹೌದು ಅಚ್ಚೆ ವರ್ಸ ಹೋದರ್ಸಲ್ಲ ಅಚ್ಚೆ ವರ್ಷ.
ಹ ಚೋರ್ಸ ಒಂದ ಎಡ್ ತಒಂದ್ಲ ಅದು ಮಾಡಿ ಈಗ.
ಹಾ ಹಾ ಹಾ ಹಾ ಹಾ.
ಅದು ತಗೊಂಡಿದ್ದು ಒಂದು ಹದ್ಮೂರು ಲಕ್ಷಕ್ ತಗೊಂಡಿದ್ದೆ.
ಹದಿಮೂರ್ ಲಕ್ಷಕ್ಕ ಒಂದ್ ತೊಂಡಿದ್ದ ಎರಡು ಸೇರಿ ಹದಿಮೂರ್ ಲಕ್ಷ ಬಿದ್ದಿತ್ತ.
ಒಂದುಕ್ಕ ಆನ್ನಾಡು ಇನ್ನೊಂದುಕ್ಕ ಆನ್ನಾಡು ಇಪ್ಪತ್ ನಾಲ್ಕು ಎರಡು ಕೂಡಿ.
ಟೋಟಲ್ ಆಗಿ ಇಪ್ಪತ್ನಾಕ ಹ್ಮ ಹ್ಮ ಅದ ರರಿಜಿಸ್ಟ್ರೇಷನ್ ಗಿಜಿಸ್ಟ್ರೇಷನ್ ಅ ಬೇರೆ ರರಿಜಿಸ್ಟ್ರೇಷನ್ಸ್ಟ ಗಿಜಿಸ್ಟ್ರೇಷನ್. ಮಾಡಾಕ ಹದಿಮೂರು ಬಂದಿತ್ತೇನ.
ಹಾ ರಿಜಿಸ್ಟ್ರನ್ಗು ಆಯ್ತು ಮತ್ತೆ. ಅದು ಏನು ನಮ್ಮ ಹೆಸರಿಲಿ ಮಾಡಬೇಕಲ್ಲ ಅದು ಕೂಡ ಆಯ್ತು ಅದೆಲ್ಲ ಎಲ್ಲಾ ಕಲ್ತ ಅದ್ಮರು ಬಂದಿತ್ತು.
ಹಾ ಹಾ ಹಾ ಹಾ ಹಾ.
ಈಗ ಅದೇ ಅದೇ ಪ್ಲಾಟ್ ಇ ಅಲ್ಲಾ ಈಗ ಈ ವರ್ಷ ಏನ್ ಕೇಳ್ತಿದಾರೆ ಅಂದ್ರೆ ಇಪ್ಪತ್ ನಾಲ್ಕ ಕೇಳ್ತಿದ್ದಾರೆ ಅವರು ಒಂದ್ ಪ್ಲಾಟೇ.
ನಾಕ್ ಲಕ್ಷಕ್ಕ. ಒಂದ್ ಪ್ಲಾಟ್ ಇಪ್ಪತ್ನಾಕ್ ಲಕ್ಷನಾ ಹ್ಮ್ ಹ್ಮ್ ಹ್ಮ್.
ಹಾ ಹಚ್ಚೆ ವರ್ಷನ ತೊಂಡಿದ್ನಲ್ಲಾ ಹನ್ನೆರಡು ಲಕ್ಷ. ತಂದಿದೆ ಈಗ ಅದರ ರೇಟ್ ಏನಿದೆ ಅಂದ್ರೆ ಡಬಲ್ ಆಗಿಬಿಟ್ಟಿದೆ ಅದು. ಕೇಳ್ತಾರೆ ಮಾರ್ಲ ಅಥವಾ ಏನ್ ಮಾಡ್ಲಾ.
ಏ ಬೇಡ ಏನನ್ ಚೆನ್ನಾಗಿ ರೇಟ್ ಬರ್ತೆ ಮುಂದೆ ಈಗ ಮಾ ನು ಬೇಡ. ಏನಿಲ್ಕಂದ್ರ ಫಿಫ್ಟಿ ಅಬೌ ಬರತ್ತೆ ಅದಕ್ಕೆಲ್ಲ. ಮೀನ್ಸ್ ಇದ್ರಾಗದಲ್ಲ ಫಿಫ್ಟಿ ಅಬೊವೆ ಬರತ್ತೆ.
ಹ ಹೌದೌದು ಅದು ಅದರಲ್ಲಿ ಬೇರೆ ನಡುವ ಸಿ ಟಿಯಲ್ಲಿ ಇದೆ ಮತ್ತೆ ಸುತ್ತಮುತ್ತ ಮನೆಗಳು ಜಾಸ್ತಿ ಕಟ್ಟತ್ತದರೆ. ನಂದೆ ಒಂದು ಎರಡ್ ಪ್ಲಾಟ್ ಇದೆಲ್ಲ ಅದೇ. ಖಾಲಿ ಕುಂತಿದೆ.
ಬೇಡ ಬೇಡ ಆರಾಮ ಏನ್ ಮಾಡದ ಬರ್ತದೆ ಮುಂದೆ ರೇಟು ಚೆನ್ನಾಗ್ರೀ ಬರುತ್ತೆ ಮುಂದೆ ಎಲ್ಲ ಸು ಮನೆ ಅದ ಲೈಟ್ ಮತ್ತೆ ರೋಂದ ಮ ಎಣ್ಣೆ ಆ ಎಣ್ಣ ಏನ್ ನಿಲ್ಕಂದ್ರೆ ಮಿನಿಮಮ್ ಮಾಡಿ ಐವತ್ತು ಲಕ್ಷ ಅರ್ವತು ಲಕ್ಷ ದಾಟುತ್ತದೆ ದಾಟುತ್ತದೆ ರೇಟ್.
ಹೌದ ಅದೆಲ್ಲ ಸರಿ ಆದ್ರೆ ಈಗ ಮತ್ತ ಈಗ ಪ್ರೆಸೆಂಟ್ ಆಗಿ ನನ್ಗೆ ಪ್ರಸ್ತುತವಾಗಿ ಈಗ ಏನ್ ಮಾಡ್ಬೇಕಂತಂದ್ರೆ ಈಗ ಅದು ದುಡ್ಡಿಂದು ಸ್ವಲ್ಪ ಜಾಸ್ತಿ ಸಮಸ್ಯೆನ್ನು ಉಂಟಾಗುತ್ತಿದೆ ನನ್ಗೆ ಈಗ ಮತ್ತೆ ಯಾರ್ ಬಲಿ ಸಾಲ ಕೇಳಬೇಕಂತಿ ಅನ್ಕೊಂಡಿನಿ. ಇಲ್ಲಂದ್ರೆ ಮತ್ತ ಅದ ಪ್ಲಾಟ್ ಏನಿದೆಲ್ಲ. ಅದಲ್ಲಿ ಅರ್ಧ ಪ್ಲಾಟ್ ಮಾರ್ ಅದ್ರರಿಂದ ಏನ್ ದುಡ್ಡು ಬರ್ತವಲ್ಲ ಅದೇ ಸಾಲ ತಿರ್ಸರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದನಿ ನಾನು.
ಹ್ಮ ಇಲ್ಲ್ ಬೇಕಾದ್ರಿ ಇನ್ನ ಸಾಲ ಮಾಡಿ ಏನ್ ಆಗಲ್ಲಲ್ ಪ್ಲಾಟ್ ಮಾರಕ್ ಹೋಗ್ಬೇಡ್ರಿ ಇನ್ನ ಒಂದು ಮುಂದಿನ ವರ್ಷ ಮಾಡಿದೀ ಅಂದ್ರ ಐವತ್ ಅರವತ್ತಕ್ ಬಂದ್ ಮುಟ್ತ ರೇಟ. ಯಾಕಂದ್ರೆ ಈ ಶಾಲ ಕೊಡಂದ್ರೆ ಇಲ್ಲನ್ ಬೇರೆ ಕಡೆ ಇಸ್ಕೊಡ್ತೀನ್ ನಾ ನಿನ್ಗೆ.
ಹೌದಾ ಅದು ಸಾಲ ಎಲ್ಲಾ ಇಷ್ಟ ಕೊಟ್ರೆ ನಮ್ಗೆಲ್ಲಾ ಒಳ್ಳೆದಾಗುತ್ತೆ ನೋಡಿ ಯಾಕಂದ್ರೆ ಅದು ಸಾಲ ಜಾಸ್ತಿ ಕೇಳ್ತಿದ್ದಾರೆ ಬಂದು ದಿನ ಬಂದು ಕೇಳ್ತಿದ್ದಾರೆ ನಮ್ಮ್ ಮನೆಗೆ ದಿನ ದಿನ ಜಾಸ್ತಿ ತೊಂದರೆ ಕೊಡ್ತಿದ್ದಾರೆ ನಮ್ಗೆ ನೀವು ಇನ್ನಷ್ಟು ದಿನ ಕಿಸಸ್ತೀರಾ ನಮ್ಗೆ ನೀವು ತಗೊಂಡು ಈಗ ಒಂದ್ ವರ್ಷ ಮೇಲೆ ಹಾಕ್ಬೇಕತ್ತು ಆದ್ರ್ರು ಕೂಡ ನೀವು ಇನ್ನಾದ್ರು. ಕೊಡ್ತಾ ಇಲ್ಲ ಇಷ್ಟ್ ದಿನ ನಮ್ಗೆ ಯಾಕ ಕಳ್ಸಕತ್ತರಿ ನೀವು ನಮ್ಗೆ ಜಲ್ದಿ ಆದಷ್ಟು ಬೇಗ ಕೊಡ್ರಿ ನಮ್ಗೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಅವ್ರು.
ಆಯ್ತಯ್ತ್ ನೋಡಿ ಯಾ ಅದ ಹಂಗೆ ಮ್ ಮಾರ್ಕೊಂಡ್ ಹೋಗಿ. ರಿ ಹೇಳ್ಕಂದ್ರೆ ಬರೀ ಅದ್ರ ಏನು ಇಂಟ್ರೆಸ್ಟ್ ಬರ್ತಲ್ಲ ಬಡ್ಡಿ ಬಡ್ಡಿ ಕಟ್ರಿ ಬರೆ ಬಡ್ಡಿ ಕಟ್ತೀವಪ್ಪಾ ಮುಂದಿನ ವರ್ಷ ಗಂಟು ಬಡ್ಡಿ ಸೇರಿನ ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ರಿ.
ಮತ್ತೆ ಅದೇ ಮಾಡ್ತಿರ ಅಂದ್ರೆ ಮತ್ತೆ ನೀವ್ ಸಾಲ ಕೊಡಸ್ತೀರ ಅಂತಂದ್ರೆ ಅದು ಮಾರ್ಲಕ್ ಹೋಗಲ್ಲ ನಾನು ಇಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡಾಕ್ ಆಗಲ್ಲ ಬೇರ ದಾರಿ ಇಲ್ಲ ನನ್ಗೆ.
ಇಲ್ಲಿಲ್ಲ ಆತರ ಏನ್ ಮಾಡಕ್ ಹೋಗ್ಬಡ್ರಿ ನ ಕೊಡಿಸಸ್ತೀನಿ ನಿಮ್ಗೆ ನಾಳೆ ಅಥವಾ ನಾಡಿದ್ದ ಸರಿಯಾಗ್ರಿ ಮೊರಮ್ ಹಬ್ಬ ಅಲ್ಲಾ ಇ ಅಲ್ಲಯಬ್ಬಾ ಮುಗಿಲಿ ಇ ಹಬ್ಬ ಒಂದ್ ಮುಗಿದ್ಮೇಲೆ ನಾನ್ ನಿಮ್ಗೆ ಎಲ್ಲಾ ಕೊಡ್ಸಕ್ತೀನಿ ಸಲ ಎಷ್ಟ್ ಬೇಕಷ್ಟ್ ಕೊಡಸ್ತೀನಿ ಆತ.
ಆಷ್ಟು ಕೊಡರ್ಸ ಎಲ್ಲ ಒಳ್ಳೆದಾಗುತ್ತೆ ನೋಡಿ ಅದು ತಿಂಗ್ಳ ಬಡ್ಡಿ ತಿಂಗಳ ಇರುತ್ತೋ ಅಥವಾ ವಾರದ ಬ ಬಡ್ಡಿ ಇರುತ್ತೋ ಎಷ್ಟು ಬಡ್ಡಿ ಇರುತ್ತೋ ಅದು ನೋಡಿ ಸ್ವಲ್ಪ ಕಡಿಮೆ ಮಾಡಿ ಹಚ್ಚಿ ಕೊಟ್ರೆ ಎಲ್ಲ ಒಳ್ಳೆದಾಗುತ್ತೆ ನಿಮ್ಗೆ ಸ್ವಲ್ಪ.
ಇಲ್ಲ ಇಲ್ಲ ಬಡ್ಡಿ ಬಗ್ಗೆ ತಲೆನ ಕೆಡ್ಸಕೋಬೇಡ್ರಿ ಅದೇಏನದ ಪ್ಲಾಟ್ ಅಷ್ಟೇ ಇಡ್ರಿ ಮುಂದಿನ ವರ್ಷ ಬಾಳ್ರಿ.
ಹೌದಾ ಸರಿ ಸರಿ ಅಷ್ಟ ಮಾಡಿ.
ಎಷ್ಟು ಕೊಡ್ಬೇಕೇು ನೀವು ಸಾಲ ಅವರಿಗೆ.
ಸಾಲ ಇಪ್ಪತ್ತೆಂಟಿದೆ ಈಗ.
ಇಪ್ಪತ್ತೆಂಟು ಲಕ್ಷ ಕೊಡ್ಬೇಕ.
ಮತ್ತೆ ಮುಂದಿನ ವರ್ಷ ಅಂದ್ರೆ ಎರಡ್ ಲಕ್ಷ ಬಡ್ಡಿ ಆಗುತ್ತೆ ಮತ್ತೆ ಮೂವತ್ ಲಕ್ಷ ಕೊಡ್ಬೇಕಾಗುತ್ತೆ ನೋಡಿ ಟೋಟಲ್ ಆಗಿ.
ಹ್ಮ ಮೂವತ್ತು ಲಕ್ಷ ಬರೆ ಎರಡ್ ಲಕ್ಷ ಬಡ್ಡಿ ಬರ್ತಲ್ಲ ಇದೊಂದೂ ವಷ್ರಸೀಟ್ರೆ. ಫ್ಲಾಟ್ ಸೀದಾ ಇಪ್ಪತ್ ಮೂವತ್ ಲಕ್ಷ ಬರುತ್ತೆ.
ಹೌದೌದು ಅದು ಥಿಂಕ್ ಮಾಡೆನ್ ಆದ್ರೆ ಮತ್ತ್. ಮತ್ತೆ ಸಾಲ ಕೊಡ್ತಾ ಇಲಿಲ್ಲ ನಿವ್ಯಾರು ಆದರಸಲ ನಾ ಆ ತರ ಥಿಂಕ್ ಮಾಡಿದ್ದೆ ನಾನು.
ಕೊಟ್ಟು ಬಿಟ್ಟ ಆದ್ರ ವಿಷಯನ ಬಿಟ್ಟ ಬಿಡ್ರಿ. ಇಲ್ಲಂದ್ರೆ ಅದ್ರ ಮೇಲೆ ಪುಾಪುಟ್ಟಲ್ಲಿ ಒಂದೊ ಬರುತ್ತೆ ಆ ಪಫ್ಲಾಟ್ನ್ ಮೇಲೆ ಪ್ರಾಪರ್ಟಿ ಲೋನ್ ಅಂತ ತಗೋಡ್ರಿ ಎಲ್ಗಂದ್ರ
ಪ್ರಾಪರ್ಟಿ ಲೋನ್ ಕೊಡ್ತಾರ ಎಷ್ಟು ಕೊಡ್ತಾರೆ ಪ್ರಾಪರ್ಟಿ ಲೋನು
ಚ ಕೊಡ್ತಾರೆ
ಮತ್ತೆ ಪ್ರಾಪರ್ಟಿ ಲೋನ್ ಎಲ್ಲ ಕೊಟ್ರಲ್ಲ ಒಳ್ಳೆದಾಗುತ್ತೆ ನೋಡಿ
ಪ್ರಾಪರ್ಟಿ ಲೋನ ಅಲ್ಲಿ ಒಂದ್ಸಲ ಬ್ಯಾಂಕಿಗೆ ಹೋಗ್ರಿ ಬ್ಯಾಂಕಿಗೆ ಹೋಗಿ ಅದ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಏನಿಲ್ಲ ಅದೆಲ್ಲಾ ಸಮಸ್ಯೆ ಕೇಳ್ರಿ ಕೇಳಿ ಇಲ್ಲಿ ಸಿಕ್ಕಾಗಲ್ಲ ಏ ಎಲ್ಲಲ ನಮ್ದ ಮ ತಗೋರಿ ಒಂದ ಜಾಸ್ತಿ ತೊಗಬಾಡ್ರಿ ಸ್ವಲ್ಪ ತಗೋರಿ ಅದ ಬಡ್ಡಿ ಕ್ಲಿಯರ್ ಮಾಡ್ರಿ ಅವ್ರ್ದು ಮೊನ್ನೆ ನರ್ಸ್ಕೊಡ್ತೀವಿಪ ಎಲ್ಲಾ ಗಂಟೆ ಗಂಟೆ ಬಡ್ಡಿ ಎಷ್ಟಿದೆ ಈಗ
ಹ್ಮ ಬಡ್ಡಿ ಇದೆ ಒಂದು ಎಂಟು ಲಕ್ಷ ಇದೆ
ಎಂಟು ಲಕ್ಷ ಬಡ್ಡಿ ಆಗಿದೆ ಅಂತ ಪರಿ ಬಡ್ಡಿ ಮಾಡಿದಾರ ಅವರು ಅ ಅದು ಹೆಂಗ ಹೆಂಗ ಆಗತ್ತೆ ಕೇಸ್ ಮಾಡ್ಬೇಕಲ್ಲಾ ಈಗ ಗೊತ್ತಾಗಲ್ಲ ಗೌರ್ಮೆಂಟ್ ಏನಿಲ್ಲ ಎಂತ ಬಡ್ಡಿ ತಗ ಅಂತ ಆರ್ಡರ್ ಆಗಿದೆಲ್ಲ ಗೊತ್ತಿಲ್ಲ ನಿಮ್ಗೆ
ಏನ್ ಮಾಡಕ್ ಆಗಲ್ೀ ಈಗ ನಮ್ಗೆ ಯಾಕಂದ್ರೆ ನಾವ್ ಎಂತ ತೊಂದ್ರಲಿ ಇದ್ದಾಗ ಯಾರು ಕೊಟ್ಟಿಲಿಲ್ಲ ಅವ್ರ ಕೊಟ್ಟಿದ್ರಲ್ಲ ಈಗ ಮತ್ತೆ ನಾವ್ ಅವ್ರ ಮೇಲೆ ಕೇಸ್ ಮಾಡಿದ್ರೆ ನಮ್ಗೆ ಕೂಡವಲ್ಪ ಮಸ್ಸಿಗೆ ನೋವಾಗುತ್ತತ್ತ ಅಂತ ನಾವೇ ಮಾಡ್ಕೋೋಗಿಲ್ಲ
ಅ ಕೊಟ್ಟಿದಿದ್ದಾರೆ ರೈಟ್ ನಮ ಸಮಯಕ್ಕೆ ಅವರು ಕೊಟ್ಟಿದ್ದಾರೆ ಅಮೌಂಟ್ ಅಂದ್ಮೇಲೆ ಇಷ್ಟುನು ತಿನ್ಬಾರ್ದಲ್ಲ ಅವ್ರು ಇಷ್ಟುನು ಬಿೇಡಬಾರ್ದ ರಿಟೈನ್
ಮತ್ತೆ ಆ ಸಮಯದಲ್ಲಿ ನಮ್ಗೆ ಇನ್ನರ್ಗಾದ್ರು ಯಾರು ಕೂಡ ಮುಂದೆ ಬಂದು ಸಹಾಯ ಮಾಡಿಲ್ಲಲ್ವಾ
ಹಾಯ ಮಾಡಿಲ್ಲಪ್ಪಾ ನಿಮ್ಮತ್ ಕರೆಕ್ಟ್ ಸಹಾಯ ಮಾಡಿಲ್ಲ ಸಹಾಯ ಮಾಡಿದ್ರೆ ನಮ ಪ್ರಾಬ್ಲಮ್ಿ ಜಾಸ್ತಿ ದುಡ್ಡು ತಿಂತಾರ ಅಂದ್ರೆ ಹೇಗಲ್ ಸಹಾಯ ಮಾಡಿದ್ರೆಂದ್ರಮ ಫ್ರೀದಾಗ ಸಹಾಯ ಮಾಡಿದಾರ ಏನಲ್
ಅವರು ದುಡ್ಡಕ್ಕೂ ಜಾಸ್ತಿ ತೊಂದರೆ ಪರವಾಗಿಲ್ಲ ಆದ್ರೆ ಏನು ನಮ್ಗೆ ಸಮ ಬೇಗಿಗೆ ಸಮಸ್ಯೆ ಇತ್ತಾ ಅದೇ ಸಮಯದಲ್ಲಿ ನಮ್ಗೆ ಸಹ ಸಹಾಯ ಮಾಡಿದಿದ್ದಾರೆ ಇಲ್ಲಾಂದ್ರೆ ಅವಾಗೇ ನಮ್ದು ಜೀವ ಕೂಡ ಹೋಗಿತಿತ್ತು ಅವ ನಾನು ನಮಂದು ಕಲತಾ
ಪ್ರಾಬ್ಲ್ಮ್ ಇತಾ
ಹ್ ಅಷ್ಟು ಪ್ರಾಬ್ಲಮ್ ಇತ್ತು ನಂದುು ಏನಲ್ಲ ಅಂದ್ರೆ ತೊಂದ್ರೆ ದಿನ ಮನೆಗ್ ಬಂದು್ ಕೊಡೋದು ಮಾಡ್ತಿದ್ರು ನನ್ಗೆ ಎಲ್ಲಾ ನಾನು ಕೂಡ ಒಂದ ಎರಡ್ ಸಲ ಸಾಯ್ಲಕ್ ಸಾಯ್ಬೇಕ ಅಂತನೆ ಹೋಗಿದ್ದೆ ಆದ್ರೆ ಅಷ್ಟರಲ್ಲಿ ಅವ ಫ್ರೆಂಡ್ ಇದ್ದಾರೆ ಅವರ ಬಂದು ನನ್ಗೆ ಹಿಂಗ್ ಹೇಳಿದ್ರು ಆದ್ರೆ ಸ್ವಲ್ಪ ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಆದ್ರರು ಕೂಡ ನ ಪರವಾಗಿಲ್ಲ ಬಡ್ಡಿ ಎಷ್ಟನ ಆಗ್ಲಿ ನಾನು ಕೊಡ್ತೀನಿ ಅಂತ ಹೇಳ ತಕ್ಷಣ ಒಂದೇ ಮಾತಿಗೆ ಅವ್ರು ದುಡ್ಡು ಕೊಟ್ಬಿಟ್ರ ನಮ್ಗೆ
ಹ್ಮ ಹ್ಮ ನೋಳ ಮತ್ತೆ ಏನ್ ಮತ್ತೆ ಕೊಡ್ತಿದ್ರೆ ಅಮೌಂಟ್ ಅಷ್ಟು ಕೊಟ್ಬಿಡು ಇಲ್ಲಾ ಅಂದ್ರೆ ಅದೇನಾದ ಪೊಲೀಸ್ ಕೇಸ್ ಏನಾದ್ರು ಮಾಡಿ ಅವರಿಗೆ ದುಡ್ಡು ಕಮ್ಮಿ ಮಾಡ್ಸಂದ್ರೆ ಮಾಡ್ಸಾಣ
ಅದು ಮಾಡ್ಸಿದ್ರೆ ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಅವರು ಈಗ ನಾನು ಏನ್ ತೊಂದ್ರೆಯಲ್ಲಿದ್ದೆ ಅವ್ರು ನನ್ಗೆ ಎಲ್ಪ್ ಮಾಡಿದ್ರೆ ಹೆಂಗಿತರ ಈಗ ನಾನು ಕೇಸ್ ಮಾಡ್ದ ಅಂದ್ರೆ ಅವ್ರಿಗೆ ತೊಂದ್ರೆ ಬರುತ್ತಲ್ಲ
ಅಂದ್ರೆ ಬರುತ್ತಪ್ಪ ಇಷ್ಟು ಇಷ್ಟು ಜಾಸ್ತಿ ತಗೋತಾರೆನ ಈ ತೊಂದ್ರೆ ಅಲ್ಲಿ ಇದ್ದವನಿಗೆ ಸಹಾಯ ಮಾಡಿದಾರೆ ಓಕೆ ಒಪ್ಕೋಣ ಇಷ್ಟ ಜಾಸ್ತಿ ದುಡ್ಡು ತಿಂತಾರೆಂದ್ರೆ ಹೇಗ ಅದು ಮಾಡವಲ್ಲ ಅದು
ಹೌದ ಅದನ್ನು ಇದು ಬಿಡುವ ಅವ್ರಿಗೆ ಒಂದ್ಸಲ್ ಮಾತ್ ಕೇಳೋಣ ಅಲ್ಲ ಅಂದ್ರೆ ಇದು ಸ್ವಲ್ಪ ಬಡ್ಡಿ ಜಾಸ್ತಿ ಹಚ್ಚಿದ್ರ ನೀವು ನಮ್ಗೆ ಏನಾದ್ರು ಕಡಿಮೆ ಮಾಡ್ಬುದಾ ಎಲ್ಲ ಅಂತ ಹೇಳಿ ಒಂದ್ಸಲ ಕೇಳ್ಬೋದಲ್ಲಾ
ಹಾ ಅದೇ ಕೆಲ್ಸ ಮಾಡಿಬಂದ್ರ ನಾಳೆ ನಾ ತಂದ್ರೆ ನಾನು ಫರಿಯ ಆಗ್ತಿ ಯ ನೀವು ಬರಿ ಇಲ್ಲಿ ಅವಗನ್ ಕರ್ಸ್ತೀನಿ ನಾನು ಹ್ಮ ರು ಕರೆಸಿ ಅದೇನದ ಮುಂದೆ ಕುಂತು ಮಾತಾಡ್ಸಿ ಹಿಂಗಗೆ ನೋಡ ಅವ್ರು ಭಿ ಬಡವರ ಇದಾರೆ ಅವ್ರೇ ಜಾಸ್ತಿ ಶ್ರೀಮಂತತ್ರಿ ಇಲ್ಲ ನೀ ಎಷ್ಟು ಬಡ್ಡಿ ಹಚ್ಚಿದಿ ಏನ ಏನ್ ಸಮಸ್ಯೆ ಇ ನೀ ಎಲ್ಲ ಮಾಡಬೇಡ ಏನಾರ ಕೊಟ್ಟ ಕಣ ಮುಚ್ಚಿ ಕೊಟ್ಟತ ಕೂಡ
ಅಷ್ಟ್ ಮಾಡಿ ಮುೆ ಮತ್ತೆ ಅವ್ರಿಗೆ ಒಂದ್ ಮಾತ್ ಕೇಳ್ತೀನ ಅಂತ ಕೇಳಿ ಬಿಡವನ್ ಕರ್ಸಿ ಅವರೇನಾದರೂ ಒಪ್ಪಿಗೆ ಕೊಟ್ಟರಂತೆ ಬಂದ್ರೆ ಒಳ್ಳೇದು ಮತ್ತೆ ಇಲ್ಲ ಅಂದ್ರ ಮತ್ತೆ ನೀವು ಹೇಳದ ಮಾಡನಂತ
ಸರಿಬೇಕುಸಲಂದ್ರ ಏನ್ ಮಾಡಕಾಗಲ್ಲ ಅವ್ರ ಪ್ರಾಬ್ಲಮ್ ಆಗಸಕ್ಕೋಗತಾರೆ ಮತ್ತೆ ನಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ಅವ ಬರಬ ಅವ ಎಲ್ಲ ಕೊಡ ಭ ರೊಕ್ಕ ಮುಚ್ಕೊಂಡ ಹೋಗ್ತ ಫೇಸ್ ಮಾಡಿದ್ರೆತಲ್ಲ ನಿಮ್ಗೆ ಕಾನೂನ್ ಬಾಳ ಸ್ಟ್ರಾಂಗ್ ಇದೆ ಗೊತ್ತಿಲ್ಲ ನಿಮ್ಗೆ
ಹೌದೌದು ಕಾನೂನ್ ಅಂತೂ ಸ್ಟ್ರಾಂಗ್ ಇದೆ ಈಗ ಬರ್ತಾ ಬರ್ತಾ ನಮ್ ಕಾನೂನು ಏನಿದೆ ಅಲ್ಲ ಎಲ್ಲ ಸ್ಟ್ರಾಂಗ್ ಆಗ್ತಿದೆ ಮತ್ತೆ ಒಳ್ಳೆ ಒಂದೆ ಕಾನೂನು ಕೂ ಆಗ್ತಿದೆ
ಬಿಟ್ಬಿಡು ಅದೆಲ್ಲ ನಾ ಮಾತಾಡಸ್ತೀನಿ ನೋಡಿಗೆ ನಾನ್ ನೋಡ್ತೀನಿಿ ಅವಿ ಕರ್ಸ ಕಿಸತೀನಿ ಈ ಕಡೆ ಕರ್ಸನದಾ ನೀನು ಕೂಡ ಹ ನೀನ್ ನಿಮ್ಮ ಅಪ್ಪ ಇಬ್ರು ಹೋಗ್ರೀ ಏನಾದ ಅವನಿ ಕರ್ಸ್ತಾನೆ ಕರೆಸಿ ಇಲ್ಲ ಕುತ್ ಮನಲ್ಲ ಮಾತಾಡಿ ಅದು ಏನಾದೂ ಸಮಸ್ಯೆ ಬಗೆಹರಿಸಬಿಡಣ
ಅಷ್ಟ್ ಮಾಡಿದ್ರೆ ಎಲ್ಲ ಒಳ್ಳೆದಾಗುತ್ತೆ ನೋಡಿ ಯಾಕಂದ್ರೆ ನಮ್ದು ಸಮಸ್ಯೆಯಲ್ಲಿ ಇ ಪ್ರೆಸೆಂಟ್ ಆಗಿ ಮತ್ತೆ ಇಲ್ಲಂದ್ರೆ ಆ ಪ್ಲಾಟ್ ಏನಿದೆ ಎಲ್ಲ ಮಾಡ್ಬೇಕಾಗುತ್ತೆ
ಎಲ್ಲ ಬ್ಲಾಟ್ ಯಾಕ ಮಾಡ್ತ ಪಾನಿ ಬ್ಲಟ್ ಮಾಡ ಬು ಮುಂದ್ ಬಾಳ ಇಟ್ ಬರ್ತತ್ತು ಇಲ್ಗಂದ್ರೆ ನಿನ್ಗೆ ಎಷ್ಟ ಮಾಡದಿತ್ತ ಅಂದ್ರೆ ಹೇಳಿ ಎಷ್ಟ್ ಲಕ್ಷ ಬೇಕು ನಾನೇ ಕೊಡ್ತೀನಿ ಪ್ಲಾಟಿನದೇನೋ ಟೆನ್ಶನ್ ತಗೋಬೇಡ ಹ್ಮ್
ಇಲ್ಲ ಹಂಗೇನಿಲ್ಲ ಮತ್ತೆ ಮತ್ತೆ ಅದು ಪ್ಲಾಟನ್ ಮೇಲೆ ಏನೋ ಸಾಲ ಕೊಡತಾರಂತಲ್ಲ ಸಾಲ ಕೊಟ್ರಲ್ಲ ಒಳ್ಳದಾಗತೆ ಬಿಡ
ಆಯ್ತಾ ಮಾಡ್ಸಿ ಕೊಡ್ತೀನ ಹೇಳ್ತನಲ್ಲ ನಾನು ಮಾಡ್ಸಿ ಕೊಡ್ತಿನಿ ಒಂದ್ ಎರಡ್ ದಿನ ಸರಿ ಇಲ್ಲ ನಾನು ಒಂದ್ ಎರಡ್ ದಿನ ಆದ್ಮೇಲೆ ಬೋ ಹತ್ರ ಏನಾದ ಪ್ಲಾ್ರ ಮಾಡತಿ ಏನಾದ್ರ ಅವ್ನಿ ಕರ್ಸಿ ಮಾತಾಡದ ಬಡ್ಡಿ ಏನಾದ ಅಷ್ಟೇ ಮಾತಾಡತನ ಮಾತಾಡ ತೊಂದ್ರಲಿಲಿಂತ ಮದಲೆ
ಹೌದೌದು
ಏನಂತೀಯಾ
ಅಷ್ಟ್ ಮಾಡಿದ್ರೆ ಒಳ್ಳೆದಾಗುತ್ತೆ ನಮ್ಗೆ ಈಗ ಸಮಸ್ಯೆ ಏನಿದೆ ಸಮಸ್ಯೆ ಎಲ್ಲಾನು ಕೂಡ ಬಗೆಹರಿಸಬಿಡ್ತದೆ
ಅರಿ ಸರಿ ಅಷ್ಟ ಮಾಡಲು ತಗೋ ಮತ್ತ ನಾನು
ಇಟ್ರಾ
ಸರಿ